ಹಲೋ
ಹಾ ನಮಸ್ಕಾರ
ಹ ನಿಮ್ಮ ಹೆಸರು ಆ
ಏನ್ ಮಾಡ್ತಾದ್ದೀರಾ
ಇಲ್ಲ ಮನೇಲಿ ಇದಿದ್ದೀನಿ ನೀವೇನ್ ಮಾಡ್ತಿದ್ದೀರಾ
ನಾವು ಮನೆಯನೆಲ್ಲ ಮಲ್ಕೊಂಡಿದ್ದೇವೆ.
ಏನ್ ಮಾಡ ಮತ್ತೆ ಸಮಸರ ಊಟ ಆಯ್ತಾ.
ಹಾ- ಆಯ್ತು ಊಟ ಇವಸಾನೆ ಆಯ್ತು ನೀವನ್ ಮಾಡ ನೀವ ಸ
ನಾವು ಇನ್ನ ಮಾಡಿಲ್ಲ ಮಾಡ್ಬೇಕು ಇವಾಗ.
ಹಾ ಮದು
ಇನ್ನುೂ ಚೆಕ್ ಮಾಡಿಲ್ಲ ಮಾಡ್ಬೇಕು.
ಚಿಕ್ಮ ಊಟ್ಟು ಚೆನ್ನಾಗಿದ್ರೆ ತಿನ್ನೋದು ಇಲ್ಲಾಂದ್ರೆ ಇಲ್ವಾನೇ ತಿನ್ನೋದು.
ಆ
ಊಟ ಚೆನ್ನಾಗಿದ್ರೆ ತಿಂತೀರಾ ಇಲ್ದಿದ್ರೆ ಇಲ್ವಾ ಚೆಕ್ ಮಾಡಾರ.
ಹೆಂಗ್ ಮಾಡಿದ್ರು ತಿನ್ಬೇಕು. ತಿಂದಿಲ್ಲ ಅಂದ್ರೆ ಆಗಲ್ಲ.
ಹಾ -ಹಾ - ಹೌದಾ
ಹ್ಮ್
ಸಮಾಚಾರ ಯಾವ ರು ನಿಮ್ದು.
ನಮ್ದು ಈ ಕಡೆ ಕೋಲಾರ ಹತ್ರ.
ಹನ್ತ್ರ
ನಿಮ್ದಾಯಾವರು.
ಒಮಂದು ಮೂಳೆ ಬಾಗಿಲು
ಹೌದಾ
ಹಾ
ಹ್ಮ್ -ಏನ್ ಮಾಡ್ಕೊಂಡಿದ್ದೀರಾ ನೀವು.
ಇನ್ನು ಫ್ಯೂಚರ್ ಅಲ್ಲ
ಅಲ್ಲಾ ಈಗ ಏನ್ ಮಾಡ್ತಾ ಇದ್ದೀರಾ ಅಂತ.
ನಾವ ಕುತ್ಕೊಂಡಿದ್ದೀವಿ.
ಅಲ್ಲಾ ಕಾಲೇಜ್ ಓದ್ತಾ ಇದ್ದೀರಲ್ಲ ಏನ್ ಮಾಡ್ಕೊಂಡಿದೀರಾ ಈಗ ಕಾಲೇಜ ಇಲ್ಲ.
ಡಿಗ್ರಿ ಡಿಗ್ರಿ ಮಾಡ್ತಾ್ದೀವಿ -ಹಾ ನೀವೇನ್ ಮಾಡಿದ್ದೀರಾ ನೀವೇನ್ ಮಾಡ್ತಾ ಇದಿದ್ದೀರಾ.
ನಾ- ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀರಿ.
ಆ
ಸೆಕೆಂಡ್ ಇಯರ್ ಮಾಡ್ತಾ ಇದವಿ.
ಸೆಕೆಂಡಿರ್ ಮಾಡ್ತಾ ಇದ್ದೀರಾ.
ಹಾ
ರಲ್ಲಿ ಯಾವ್ದ ಕೋರ್ಸು.
ಸೈನ್ಸ್ ಪಿ- ಸಿ-ಎಮ್- ಬಿ-
ಹಾ
ಸೈನ್ಸ್ ಪಿ- ಸಿ -ಎಂ- ಬಿ-
ಪಿ-ಸಿ-ಎಮ್- ಬಿ-ಅಂಬನಾ ಹ -ಹಾ ಸರಿ ಸರಿ ಇಏನು ಸಮಾಚಾರ. ಎಷ್ಟು ಜನ ಇದ್ದಾರ ನಿಮ್ಮ್ ಮನೆಯಲ್ಲಿ. ಎಷ್ಟು ಜನ ಇದ್ದಾರ ನಿಮ್ಮ್ ಮನೆಯಲ್ಲಿ.
ನಾಲ್ಕ್ ಜನ ಇದ್ದಾರೆ ನಮ್ಮಪ್ಪ ಅಮ್ಮ. ನಾನು ಅಣ್ಣ.
ಹೌದಾ ನಿಮ್ಮ ಅಣ್ಣ ಏನ್ ಓದ್ಕೊಂಡಿದಿದ್ದಾರೆ.
ನಮ್ಮ ಅಣ್ಣ ಕಂಪನಿ ಹೋಗ್ತವನ.
ಮ್ಮೆ- ಗೊತಣ ನಿಮ್ದೇನು ಪ್ಲಾನ್
ನಮ್ದು ನಮ್ದು ಇನ್ನ ಸೆಕೆಂಡ್ ಇಯರ್ ಮುಗಿಬೇಕು ಆಮೇಲೆ ಪ್ಲಾನ್.
ಹಾ- ಹಾ -ಹೌದಾ. ಏನು ಬಿಸ್ನೆಸ್ ಏನಾದ್ರು ಪ್ಲಾನ್ ಇಲ್ವಾ.
ಏ ಮಾಡ್ಬೇಕು ಅಂತಿದ್ದೀರ ಒಂದ ಹಸಗ್ ಒಂದುತ್ತು ತೆಗದು
ಹಾ
ಹಸುಗ್ಗಳು ಒಂದ್ ಹತ್ತ ತೆಗದ್ ಮಾಡ್ಬೇಕಂತಿದೀರಿ
ಹಾ ಹಾ ಸರಿ ಸರಿ ಸರಿ ನಿಮ್ ಕೋಲಾರ ಸೈಡು ಏನ್ ಫೇಮಸ್
ನಮ್ ಕೋಲಾರ ಸೈಡು ಚಿನ್ನ ಚಿನ್ನ ಫೇಮಸ್ ಚಿನ್ನದ್ ನಾಡು ಅಂತ ಹೆಸರಿೀತೆ
ಹಾ ಹಾ ಮನಾಡು ಕೋಳಾರ ಅದೇ ಯಾವ್ದೋ ಒಂದು ಸಾಂಗಲ್ ಬರುತ್ತೆ ಕನ್ನಡವೇ ನಮ್ಮಮ್ಮ ಅದೆ ಕನ್ನಡವೇ ನಮ್ಮಮ್ಮ ಕೋಲಾರವೇ ಯಾವ್ದ ಸಾಂಗಿದೆ ಕೇಳಿದ್ದೀನಿ ಕೇಳಿದ್ದೀನಿಲಾರ ಹೆಸ ನ ನ ಸಮಾಚಾರ ಆ ಫುಡ್ ಏನು ನಮ್ ಕಡೆ ಫುಡ್ ಏನು ಫೇಮಸ್
ಕುಡ್ಡ ನಮ್ ಕಡೆ ಫೇಮಸ್ ಅನ್ನೋದ ಏನಿಲ್ಲ ಎಲ್ಲ ಮಾಡೋದು ಅದ ರಾಗಿ ಮುದ್ದೆ ರಾಗಿ ರಾಗಿ ಮುದ್ದೆ ಫುಲ್ ಫೇಮಸ್
ಹ ಹ
ನಮ್ ಕಡೆ ರಾಗಿ ಜಾಸ್ತಿ ಬೆೇಕ
ಹ ಹಾ ಕೆಲವರು ಹೇಳಿದ್ರು ಹೊಸ ಕೋಟೆ ಬಿರಿಯಾನಿ ಅಂದ್ರೆ ಫುಲ್ಲ ಫೇಮಸ್
ಹ
ಹೊಸ್ಕಂಟ
ಅದ ಈ ಇತ್ತೀಚೆ ಇದು ಇತ್ತೀಚಗ ಅಷ್ಟೇ
ಹಾ ಹಾ ಬರ್ಬೇಕು ಅನ್ಕೊಂಡಿದ್ದೀವಿ ಹೊಸಕೋಟೆ ಬಿರ್ಯಾನಿ ತಿನ್ನೋಕ
ಹದ ಬನ್ನಿ ಬನ್ನಿ
ಹಾ ಬರ್ಬೇಕು ಹ ಸಿಪ ಎಲ್ಲ ಬರ್ಬೇಕು ನಾವು ನಮ್ ಫ್ರೆಂಡ್ಸು ಅವದ ಅಲ್ಲಿ ಎಷ್ಟೊದ್ ಗೋಪನು ಹಿರಾನಿ ಹಂಗೆ ಹ
ಎರಡು ಗಂಟೆ ಎಲ್ಲ ಹೋಗ ಸರ್ ಮಾರ್ನಿಂಗ್
ಮಾರ್ನಿಂಗ್ ಅಂದ್ರೆ ನೈ ಯಾವ ವಾರ ಯಾವ ಡೈಲಿ ಇರುತ್ತಾ ಹ ಹಾ ಸರಿ ಸರಿ ಸರಿ ನನು ಸಮಾಚಾರಾ
ಇೇನಿಲ್ಲ ಏನಾದ್ರು ಇದ್ರರು ಹೇಳಿ ಕೇಳ್ತೀನಿ
ಹ್ಮ ನಿಮ್ಗೆಾರ ಹೇಳಿದ್ದು ಕಾರ್ಯ ಒಬ್ ಬಗ್ಗೆ
ವೇದಾಸನ ತ ಗೈಡ್ ಮಾಡಿದ್ದು
ಹೌದಾ ಸರಿ ಸರಿ ಸರಿ ಟಾಸ್ಕ್ಲ್ಲಿ ಎಷ್ಟು ಮುಗತಿದ್ದೇವೆ
ಒಂದು ಮುಗ್ದ ಐತೆ ಐದ ತಾಕ
ಹಾ ಫಸ್ಟ್ ಟಾಸ್ಕ್ ಇದು
ಹ್ಮ ಪಸ್ಟ್ ನಿಂದು
ನಮ್ದು ಫಸ್ಟ್ ಟಾಸ್ಕ್ ಅಂದ್ರೆ ನಮ್ದು ಆಹ ಹನ್ನೊಂದು ಹನ್ನೆರಡನ ತಾರೀಕು
ಹನ್ನೆರಡು
ಕಲ್ಲು ಅದೇ ಹನ್ನೆರಡನೆ ಟಾಸ್ಕ್ ನಾವು ನಮ್ಮ್ ಪ್ರೆಂಡ್ಸ್. ಸಿಗೆಲ್ಲ ಮಾಡಿದ್ವಿ.
ಹ್ಮ್
ಇವಾಗ ಸಾಯಂಕಾಲ ಹಂಗೆ ಏನು ಯಾರೋ. ಎಕ್ಸಾಮ್ ಇದೆ ಅಂತ ಹೇಳಿದ್ರಂತ ಯಾರೋ ಹುಡುಗಿ ಹೇಮಾ ಅಂತ.
ಹಾ
ಆ ಹುಡ್ಗಿಗೆ ವೇಟ್ ಮಾಡ್ತಾ ಇದ್ದೆ ಆಮೇಲೆ ಅದೀಕ್ಕೆ ಇಗೆ ನೀವು ಮೇಲೆ ಫೋನ್ ಮಾಡಿದ್ರಿ
ಹ್ಮ್ ಕಾಲ್ ಮಾಡಿ ಒಂದ ಐದ್ ಕಾಲ್ ಮಾಡಿ ಪರವಾಗಿಲ್ಲ ನಾನು ಮಾತಾಡ್ತೀನ. ಪ್ರೀ ಫ್ರೀ ಫ್ರೀ ಇದ್ದಾಗ್ ಕಾಲ್ ಮಾಡಿ.
ಹಾ ಸರಿ ಸರಿ ಸರಿ. ನಮ್ ಕಡೆ ರಾಗಿ ರೊಟ್ಟಿ.
ಹಾ
ರಾಗಿ ರೊಟ್ಟಿ ಆಮೇಲೆ ಮಜ್ಜಗೆ. ಫೇಮಸ್ ಫುಲ್ ಹ ನಿಮ್ ಕಡೆ ಯಾವ ಹಬ್ಬ ಫುಲ್ಲು ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅದ್ದೂರಿ ಆಗಿ ನಡಿಯೋ ಹಬ್ಬ ಯುಗಾದಿ ಯಾವ್ ತರ. ಆಮೇಲೆ
ದೀಪಾವಳಿ
ದೀಪಾವಳಿ ಯುಗಾದಿನಾ.
ಹೌದು
ಹ ಸಂಕ್ರಾಂತಿ ಏನು ನಡೆಯಲ್ಲ ನಿಮ್ಮ್ ಕಡೆ ಸಂಕ್ರಾಂತಿ.
ಅವೆಲ್ಲ ಸ್ವಲ್ಪ ಕಮ್ಮಿನೆ.
ಹಾ ಯಗಾದಿ ಯಾವತರ ನೀವ್ ಮಾಡ್ತೀರಾ.
ಮೈಗೆಲ್ಲ ಎಣ್ಣೆ ಹಚ್ಕೊಂಡು.
ಹ.
ಬೆಳಿಗ್ಗೆ ಮಟನ್ ಗಿಟನ್ ತಂದು ತಿನ್ನೋದು.
ಹಾ ಅಂದ್ರೆ ನಿಮ್ ಕಡೆ ಎಣ್ಣೆ ಮುಚ್ಕೊಂಡಿದ ದಿವಸಾನೆ ಮಸಾಲೆ ಚಿಕನೆಲ್ಲ.
ಹಾ ಇಲ್ಲ ಇಲ್ಲ.
ಹ ಹ ಹ ಹಾ ಸರಿ ಸರಿ ಸರಿ ಇನ್ನೇನು ಸಮಾಚಾರ. ಎಲ್ಲೂ ಪ್ರವಾಸ ಹೋಗಿಲ್ವಾ.
ಮೊನ್ನೆ ಮಂಗ್ಳೂರ್ ಹೋಗಿದ್ದೆ.
ಹಾ
ನೀವ್ ಎಲ್ಲು ಹೋಗಿಲ್ವಾ.
ನಾವು ಮೊನ್ನೆ ಮಲ್ಲಪ್ಪ ಕೊಂಡಾಗ ಹೋಗ್ ಬಂದ್ವೆ.
ಹಾ
ಮತ್ತೆ ಇವಾಗ ಪ್ರವಾಸ ಆಗ್ಬೇಕು ಕೇರಳ ಸೈಡು ಆಮೇಲೆ ಮಂತ್ರಾಲಯ.. ಎಲ್ಲಾ ಹೋಗ್ಬೇಕು ಅನ್ಕೊಂಡೀದೀವಿ ಫ್ರೆಂಡ್ಸು.
ಹ್ಮ
ಹಾ ನಿಮ್ ಕಡೆ ಯಾವ ಆಟ ಚೆನ್ನಾಗ್ ಆಡ್ತಾರ.
ಹಾ
ಆಟ ಆಟ ಯಾವ ಯಾವ ಆಟ ಆಡ್ತಾರೆ.
ನಮ್ ಕಡೆನಾ. ವಾಲಿ ಬಾಲ್.
ಹ ವಾಲಿಬಾಲು ಮತ್ತೆ ಹಾ ಸರಿ ಸರಿ ಸರಿ
ನಿ ಕಡೆ
ಹಾ ಹ ಹಲೋ
ತ ಅ
ಹಾ ಹೇಳಿ
ನಿಮ್ ಕಡೆ ಯಾರಾಗಟ
ಹ್ಮ್ ಹ
ಹ
ಹಲೋ ಹ ಹೇಳ
ನಿಮ್ ಕಡೆ ಯಾವ ಆಟ ಲ್ ಫೇಮಸ್
ಹಾ
ನಿಮ್ ಕಡೆ ಯಾವಟ
ನಮ್ ಕಡೆ ಅಂದ್ರೆ ಇದಿಲ್ವಾ ಓ ವಾಲಿಬಾಲ್ ವಾಲಿಬಾಲ್ ಕಬಡ್ಡಿ ಕ್ರಿಕೆಟ್ ಹ ಆಮೇಲೆ ಎ ದಪೋಟೆ ಆಡ್ತೆ
ಹಾ
ಹ ಕೋಟೆ ಅಂದ್ರೆ ಗೊತ್ತಾ
ಗೊತ್ತಿಲ್ಲ
ಡೆಕೋಟೆ ಅಂದ್ರೆ ಕಣ್ಣ ಮುಚ್ಚಲ್ಲ ಆಟ ಐಸ್ ಪ್ರ್ರೈಸ್ ಹ ಹ ಅದು
ಹೌದಾ
ಹಾ ಹ ಆತಾ ಆಡ್ತಾರೆ
ಹ
ಗೋಳಿ ಆಡ್ತಾರ
ಹ ಹ
ಗೋಳಿ ಗೋಳಿ ಅಷ್ಟ ಗೊತ್ತಾ
ಹಾ ಬಿ
ಹಾ ಗೋಲಿ ಆಟ ಅತಾರೆ ಇನ್ನ ಬಸ ತರತರ
ಬದಲ್ ಬಳಿ ಬಿಡದ
ಮಾ
ಬ್ಧಲ್ ಬಡಿ ಪಿಡದ
ಭತ್ತನಾ
ಬ್ಧಲ್ ಬ್ಧಲ್ ಪಳ ಪಡದ
ಏನೋ ಕೇಳಸ ಇಲ್ಲ
ಬದಬಲ್ ಬಳಿ ಬಿಡದ
ಹಾ ಮದ್ದಲ್ಲಿ ಗೋಳಿ ಬರ್ತೀರಿಲೆ ಮದ್ದಲ್ಲಿ ಗೋಳಿ ಬರ್ತೀರಿ ಆಬದ್ದ ದೊಡ್ಡದಾಗುತ್ತೆ ಆಬ್ಬದ್ದ ದೊಡದಾದ್ಮೇಲೆ ಬೇರೆ ಬ್ರದ್ದು ತೊಡ್ತಿರಿ
ಹಾ
ಬ್ದಲ್ಲಿ ಗೋಣ ಬಿಡ್ತೀರಿ ಆಮೇಲೆ ಬ್ದ ದೊಡ್ಡ ಮೇಲೆೈತ್ವ ಹೊಡತಿದೆ
ಹ ಹಾಗೆ
ನಿಮ್ ಕಡೆ ಹೆಂಗಿದೆ ವಾತಾವರಣ.
ನಮ್ ಕಡೆ.
ವಾತಾವರಣ ಹೆಂಗಿದೆ ಅಂದೆ.
ಕೆಳ್ಸಿಲ್ಲ.
ವಾತಾವರಣ ವಾತಾವರಣ ಹೆಂಗಿದೆ ನಿಮ್ ಕಡೆ ಇವಾಗೇನ್
ಇವಾಗ ಮನ್ಸನಲ್ಲ ಮಳೆ ಬೀಳ ಮಳೆ ಬೀಳ್ಸ
ನೆಟ್ವರ್ಕ್ ಇಲ್ಲ ನಿಮ್ಗೆ ನೆಟ್ವರ್ಕ್ ಇಲ್ಲ ನೋಡಿ.
ಹ
ನಿಮ್ಗೆ ಟವರ್ ಟವರ್ ಇಲ್ಲ ನೋಡಿ ಹ
ಇವಾಗ.
ಹಾ ಇವಗ್ ಸರಿ ಆಯ್ತು ಸರಿ ಇರು ಆಮೇಲೆ ಮಾಡ್ಲಾ.
ಆಯ್ತಾ.
ಹಾ
ಹಾ ಓಕೆ ಆಯ್ತ್ ಅಮೆಲ್ ಮಾಡಿ.
ಹಾ ಸರಿ ಅಮೆಲ್